ಹ್ಮ್
ಹಲೋ ಹಾ ಹೇಳಿ ರಾಧಿಕಾ ಹಾ ಚೆನ್ನಿದ್ದೀನಿ ನೀವು ಚೆನ್ನಿದ್ದೀಿ ತ್ತ
ಹ ನಾನ್ ಚೆನ್ನಾಗಿದ್ದೀನಿ ಹಾ ಆಯ್ತು ನಿಮ್ದು ಹ
ಹಾ ನಮ್ದು ಆಯ್ತು ಅಡಗೆ ಏನು ಮಾಡಿದ್ರೀ
ಅಡ್ಗೆ ಅನ್ನ ಸಮರ್ ಮಾಡಿದ್ವಿ ನಿಮ್ದು
ಹಾ ನಮ್ದು ಅನ್ನ ಸಾಂಬಾರು ರೊಟ್ಟಿ ಮಾಡಿದ್ವಿ ರವೆ ರೊಟ್ಟಿ ಮಾಡಿದ್ವಿ ಊಟ ಎಲ್ಲ ಆಯತು ಹ ನೀವು ಸಾಂಬ ಏನ್ ಮಾಡಿದ್ರಿ
ಸಾಂಬಾರು ನಮ್ದು ಹುರ್ಲಿಕಾಳ ಸಾಂಬಾರು
ಹುಳಿಕಾಯ ಸಾಂಬಾರ ಏನ್ ಸಮಾಚಾರ ಊರ್ ಕಡೆ ಎಲ್ಲಾ ಹಂಗೈತಿ ತೆ ಮತ್ತು ಮಳೆ ಬಂತ
ಈ ಕಡೆ ಎಲ್ಲಾ ಈಗೀಗ ಏನೋ ಮಳೆ ಬರ್ತ ತಾ ಇದೆ ಒಂದ್ ಎರಡ್ ಮೂರ್ ವರ್ಷ ಮಳೆನೇ ಇದ್ದಿರ್ಲಿಲ್ಲ ಹ್ಮ್ ಈಗ ಜಸ್ಟ್ ಈಗ ಎರಡ್ರ್ ಒಂದ್ ವಾರದಿಂದ ಮಳೆ ಒಂದ್ಚೂರು ಚೂರು ಬರ್ತಾ ಇದೆ ನಿಮ್ ಕಡೆ ಎಲ್ಲಾ ಮಳೆ ಚೆನ್ನಾಗಿದ್ಯಾ
ಮತ್ತು ಆಹ ಎರಡ್ ಸತಿ ಆ ಆಗೈ ಮಳೆ ರೀಸೆಂಟ್ ಅಗಿ ಹೇಳ್ಬೇಕು ಅಂದ್ರರೆ ಇನ್ನು ಜೂನ್ ತಿಂಗಳಲ್ವಾ ಕಂಟಿನ್ಯೂ ಆಗುತ್ತೆ ಆ ಹೇಳಿ ಹ ಇನ್ನೇನು ಸಮಾಚಾರ
ಬಂತ ಅಂತ ಕೇಳ್ದ
ಹಾ ಮಳೆ ಬೆಳೆ ಎಲ್ಲ ಚೆನ್ನಾಗಿತಿ ಇಲ್ಲಿ ಬೆಂಗ್ಳೂರಲ್ಲಿ ಎಲ್ಲಿ ಇಲ್ಲಿ ಐರ್ ಪೊಲ್ಯೂಷನ್ ಅಲ್ವಾ ಜಾಸ್ತಿ ಗಾಡಿಗಳು ಓಡಾಡ್ತವೆ ಅದ್ರಿಂದ ಇಲ್ಲಿ ಮಳೆ ಎಷ್ಟು ಬಂದ್ರರು ಅದೆ ಸ್ವಲ್ಪ ಮಳೆ ಬಂದ್ರೂ ಕಷ್ಟ ಬರದೇ ಇದ್ರೂ ಕಷ್ಟ ಇಲ್ಲಿ ಹ್ಮ್ ಜಾಸ್ತಿ ಮಳೆ ಬಂದ ಅಂದ್ರೆ ಅ ಎಲ್ಲ ತುಂಬ್ಕೋಬ ಬಿಡ್ತದೆ ಹೈವೇ ಎಲ್ಲ ಫುಲ್ ಕಂಪ್ಲೀಟ್ ತುಂಬಯ್ತದೆ ಇಲ್ಲಾಂದರೆ ಹವ್ಯ ಬಿಸಲೋ ಬಿಸ್ಲು ತಡಿಯಕ್ ಆಗಲ್ಲ ಆತರ ಏನ್ ಸಮ
ಹ್ಮ್ ಎಲ್ಲ ಹೇಳ್ಬೇಕು ಅವ್ರೆ ಹಾ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ ಯಾರ್ಯಾರ ರಾ
ನಮ್ಮ್ ಮನೇಲಿ ನಮ್ಮ್ ಹಸ್ಬೆಂಡು ನನ್ ಮಗ ಇದ್ದೀವಿ ಮಗಳು ಊರಲ್ಲ ಇದಿದ್ದಾಳೆ ನಮ್ಮ್ ಕೊಳ್ಳೆಗಾಲದಲ್ಲಿ ನಮ್ ಅಪ್ಪ ಅಮ್ಮ ಅತ್ತಿಗೆ ಫುಲ್ ಫ್ಯಾಮಿಲಿ ಅಲ್ಲಿರೋದು ಗಂಡದ ಮನಲ್ಲವಾ ಇಲ್ಲಿ ಮಗನ ಹತ್ರ ಜೊತೆ ತಿರಿಸ
ಹ್ಮ್ ಮಕ್ಳು ಓದ್ತಿದ್ದಾರಾ
ಹಾ ಓದ್ತಿದ್ದಾರೆ ಇವನು ಫಸ್ಟ್ ಫಿಫ್ತ್ ಇವಾಗ ಚಿಕೋನು ದೊಡ್ಡವಳ ಬಂದು ಸೆವೆಂತು ಏನ್ ಸ್ಕೂಲ್ ಸ್ಟಾರ್ಟ್ ಆಗೋಯತೈತೆ ಏನ್ ಮಕ್ಕಳನೆೆಲ್ಲಾ ಇನ್ನೇನ್ ಕಳಿಸಬೇಕು ಇಷ್ಟ ಇಷ್ಟ ದಿನ ಮಕ್ಕಳು ಆಹ ಇದನ ರಜಾ ಅಂತ ಹೇಳದೆ ಇದ್ರು ಇ
ಹ್ಮ್ ಹ್ಮ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ
ಸ್ಟಾರ್ಟ್ ಇದು
ಹ್ಮ್ ಎಲ್ಲ ಅಲ್ಲೇ ದ ಅ ಮಗ ಅಲ್ಲೇ ಓದ್ತಿದಾರಾ
ತ್ತನೆ ಇನ್ ದೊಡ್ಡವಳು ಊರಲ್ಲಿ ಇದ್ದಾಳೆ ನಮ್ಮ ಅಮ್ಮನ ಜೊತಲಿ ಅಲ್ಲೇ ಓದ್ತಾಳ ಅವಳು ಅಲ್ಲಿ
ಹ್ಮ್
ಹ ನಮ್ಮಮ್ಮನೂರು ಬಂದು ಕೊೊಳ್ಳೆಗಾಲ ನಮ್ಮ್ ತಾಯಿ ಮನೆ
ಹ ಅಮ್ಮನೇ ನೋಡ್ಕೋತಾರ
ಹಾಂ ಅವರೇ ನೋಡ್ಕೋತಾರೆ ರಜೆ ಟೈಮಿಗ್ ಮಾತ್ರ ಕರ್ಕೊಂಡು ಬಂದ್ಬಿಡ್ತಿನಿ ಇವಾಗ ರಜಾ ಅಲ್ಲ ಕಂಪ್ಲೀಟ್ ಆಯತಲ್ವಾ ಇನ್ನುೂ ಒಂದು ಅಡ್ಮಿಷನು ಅಲ್ಗು ಓಡಾಡ್ಬೇಕಲ್ಲ ಅದರಿಂದ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ
ಹ್ಮ್ ರಜೆ ಮುಗಿಯ ಗಂಟ ಇಲ್ ಮನೆ ಅಲ್ಲೇ ಇರ್ಲಿ ಬುಡಿ
ಹಾ ಈ ಸ್ಕೂಲ್ ಸ್ಟಾರ್ಟ ಆಗೋಯ್ತಾದಲ ಇನ್ನ ಅಡ್ಮಿಶನ್ ಅದು ಇದು ಅಂತ ಓಡಾಡ್ಬೇಕಿನ್ನ
ಪ್ರೈವೇಟ್ ಅಲ್ಲಿ ಓದ್ತಿರದ ಗೌರ್ಮೆಂಟ್ ಅಲ್ಲಿ ಓದತಿರದಾ
ಪ್ರೈವೇಟಲ್ಲೇ ಓದ್ತಿರೋದು
ಇಬ್ರು ಪ್ರೈವೇಟ್
ಹ್ಮ್ ಪ್ರೈವೇಟ ಅಲ್ಲೇ ಓದತ್ತಿರೋದು ಆ ಅಂದ್ರೆ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದವಳಲ ದೊಡ್ಡವಳು ಅದ್ರಿಂದ ಅವಳು ಬರಕ ಇಷ್ಟ ಪಡಲ್ಲ ನಾನಿ ಜೊತೆನೆ ಇರ್ತಿನಿ ತಾತನ ಜೊತೆೇ ಇರ್ತ ತಿನಿ ಅಂತ
ಹ್ಮ್ ನಮ್ಮ ಅಕ್ಕನ ಮಕ್ಳು ಅಷ್ಟೇ ಹ್ಮ್ ಅವರು ಇಲ್ ಬಂದ್ರೆ ಇಲ್ಲಿಂದ ಹೋಗೋಕ ಮನ್ಸ ಬರಲ್ಲ ನಮ ದೊಡ್ಡಮ್ಮ ಅವ್ರ ಮಗ್ಲನ್ ಎಲ್ಲ ಬರ್ತಾರೆ ರಜೆಕ್ ಕ್ಕೆ ಹುಂ ರಜೆಕ್ ಬರ್ತಾರೆ ಎಲ್ಲ ಬಂದಿದ್ ಹೋದರು ಇನ್ನೂ ನಮ್ಮ ದೊಡಕ್ಕನ್ ಮಕ್ಕಳು ಇವತ್ತು ಅತ್ತೆ ನಾದ್ನೆನೇನು ಬರ್ತಾರೆ
ಅವ್ರಿಗೆಲ್ಲ ರಜಾ ಸ್ಕೂಲ್
ಅವರಿಗಿನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವರೆೆಲ್ಲಾ ತಮಿಳನಾಡೆಲ್ಲಿರುವುದು
ಓಹೋ ಅವರಿಗಿ ಇವಾಗ ಇರಾರ ರಜಾ ಅನ್ಸುತ್ತೆ
ಹಾ ಇವಾಗ ಅವ್ರಿಗೆಲ್ಲ ರಜಾ ಇನ್ನೇನು ಸ್ಕೂಲ್ ಅವ್ರಿಗು ಸ್ಟಾರ್ಟ್ ಆಗುತ್ತ ತೆ
ಅಬೂದ ಹ್ ನಿಂಗಯ್ಯ ಮಾಡಿದ್ದ ನೀನೇನ್ ಸಮಾಚಾರ
ಹಂ ಆಮೇಲೆ ಏನ್ ಕೆಲಸ ಮಾಡುತ್ತಿದ್ದರಾ ಮನೇಲೆೇ ಹೌಸ್ ವೈಫ್
ಹಾ ನಾನ್ ಹೌಸ್ ವೈಫು ಮನೇಲಿ ಇದನೆಯ ಹಸ್ಬೆಂಡ್ ಕೆಲಸ ಮಾಡ್ತಾರಲ್ಲ ನಮ್ಮನೆಯಲ್ಲೂ ಕಳ್ಸಲ್ಲ ಎಲ್ಲೂ ಅವರು ಗಾರ್ಮೆಂಟ್ಸ್ಲ್ಲಿ ಕೆಲಸ ಮಾಡೋದು ಡಿಸೈನರು ನಮ್ಮನಲ್ಲ ಎಲ್ಲಿ ಕಳಸಲ್ಲಾ ಚಿಕ್ಕ ವಯಸ್ಸ ಇಲ್ಲರಿ ಇವತ್ತು ಬಸ್ ಇಲ್ಲಾ ಎಲ್ಲೂ ಕಳಸಲ್ಲ ಹೊರಗಡೆ ಇಲ್ಲ ಹೋಗ್ಬೇಡ ಅಂತಾರೆ ಇಲ್ ನ ಅಕಸ್ಮಾತ್ ನಮ್ಮ ಯ ಹೋಗು ಮಾಡು ಓಡಾಡು ಅಂದ್ರೆ ನಮ್ ಅಣ್ಣ ತಂದ್ದ ಇರ್ಬಿಡಲ್ಲ ಏನಕ್ಕೆ ವಯತಿ ಆಗುತ್ತೆ ಗೊತ್ತಾಗಲ್ಲ ಹೋಗ್ಬೇಡ ಓಡಾಡ್ಬೇಡ ಆಗ್ತಾರೆ ಈ ತರ ನಾನ್ಅಪ್ಪನ ನಾನು ಒಬ್ಬಳೇ ಮಗಳು ಅದರಿಂದ ಎಲ್ಲ ಸ್ವಲ್ಪ ಫಸ್ಟ್ ಪ್ರಿಫ್ರನ್ಸ್ ನಮಗೆ ಅದರಿಂದ ಅವರಿಗಿ ಅದು ಮುದ್ದು ನಮ್ಮಗ ಅದು ಏ ಹೊರ್ಗಡೆ ಪ್ರಪಂಚ ಏನು ನೋಡ್ಲಿಲ್ವಲ್ಲಾ ಮತ್ತ ಒಂದು ಬೇಜಾರ ಅಷ್ಟೇ ಹೂ ಏನ್ ಸಮಾಚಾರ ಏನ್ ಮಾಡ್ತಿದ್ರಿ
ನಾನೇ ಮನೆ ಕೆಲಸ ಇತ್ತು ಎಲ್ಲಾ ಮುಗಸ್ದೆ ಅಮ್ಮ ಊರ್ಗ್ ಹೋಗ್ಬಿಟ್ಟವ್ರೆ ನಮ್ಮ್ ಚಿಕ್ಕಮ್ಮನ ಹುಷಾರ್ಲ್ವಾ ಅದಿಕ್ಕೆ ಅಮ್ಮ ಊರ್ಗ್ ಹೋದ್ರು ಇನ ಮನೆ ಕೆಲಸ ಎಲ್ಲ ಒಬ್ಳೇ ಮಾಡ್ಬೇಕಾಗಿತ್ತು ಅದಿಗೆ ಸರಿ ನೀ ಫೋನ್ ಪಾಯ ಹುಂ ಫಸ್ಟ್ ಫೋನ್ ಮಾಡಿದಾಗ ಸ್ವಲ್ಪ ಬಿಜಿ ಇದ್ಯಾ ಅದಕ್ಕೆ ಸರಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ದೆ
ಹಾ ಸರಿ ಸರಿ ನಾನು ಬಿಸಿಿ ಇದ್ರಲ್ಲಾ ಹೆಣ್ಮಕ್ಳಂದು ಮದ್ ಕೆಲ್ಸ ಇರ್ತದೆ ಬಿಸಿ ಇರ್ತಾರೆ ತೊಂದ್ರೆ ಕೊಡಕ್ ಬೇಡ ನಾನು ನೀವೇ ಮೆಸೇಜ್ ಹಾಕದ್ರಲ್ಲ ಅದ
ಹ್ಮ್ ಇಲ್ಲಲ್ಲ ಇನ್ನೊಬ್ರ ಈಗ ಯಾರೋ ಜಸ್ಟ್ ಕಾಲ್ ಮಾಡ್ರು ಅವ ಫ್ರೆಂಡ ಸರಿ ಅಂತ ಬಂದ್ ನೋಡ್ದೆ
ಹಾ
ಆವಾಗ ಸರಿ ನಿಮ್ಗೆ ಫೋನ್ ಮಾಡಿದ್ರಲ್ವ ಫೋನ್ ಮಾಡ್ಬೇಕಿತ್ತ ಮರೆತುಬಿಟ್ನಲ್ವಾ ಫೋನ್ ಅಂತ ತ್ತ ಫೋನ್ ಮಾಡ್ದ ಮತ್ತೆ ಹ್ಮ್
ಹಾ ಗೊತ್ತು ಹೇಳಿದ್ರು ಇವಾಗ
ಹ ಅವರೇ ನಮ್ಮ ಅತ್ತಿಗೆ
ಸುಮಾರ ಒಂದ ಎರಡ್ ಮೂರ್ ವರ್ಷದಿಂದ ನನ್ ಒಳ್ಳೆ ಫ್ರೆಂಡ್ ಅವಾಗವಾಗ ಕಾಲ್ ಮಾಡ್ತಿರ್ತಾರೆ
ಹ್ಮ್ ನಂಗಗು ಗೊತ್ತಿರ್ಲಿಲ್ಲ ಹಿಂಗಗೆ ಹೇಳಿದ್ರು ಇದಾರೆ ರಾಧಿಕಾ ಅಂತ ಚೆನ್ನಾಗ್ ಮಾತಾಡ್ತಾರೆ ಫ್ರೆಂಡ್ ಮಾಡ್ಕೊಳ್ಳಿ ಅಂತಂದ್ರು ಅದಕ್ಕೆ ಇಂದೇನೆ ಅವ್ರ ನಂಬರ್ ಕಳ್ಸಿದ ತಕ್ಷಣನೇ ನಿ ಎ
ಹ್ಮ್ ಸರಿ ಸರಿ
ಇನ್ನೇನ್ ಸಮಾಚಾರ
ಎಲ್ಲಾ ಹೇಳ್ಬೇಕು
ಸಂಜೆ ಮಾಡಬೇಕು ಇದು ಹೀರೆಕಾಯಿ ಐತೆ ಬೇಳೆ ಸಾಂಬಾರು ಮಾಡಬೇಕು ಇದು ನಿಮಗೆ ಇದು ಗೊತ್ತಾ ಬಸ್ಲೆಸೊಪ್ಪು ಗೊತ್ತಾ
ಹಾ ಬಸ್ಲೆ ಸ್ವಲ್ಪ ಆ ಗತ್ತು
ಅ್ರ ಪಲ್ಯ ಹೆಂಗ್ ಮಾಡೋದು ಅಂತ ನಾದ್ರು ನಿಮ್ ಗೊತ್ತಾ
ಬಸ್ಲೆ ಸೊಪ್ಪಲ್ಲಿ ನಾ ಜಾಸ್ತಿ ಆಡಗೆ ಹಾಗೆ ಮಾಡದೆಲ್ಲ ಜಾಸ್ತಿ ಮಾಡಲ್ಲ ಅಮ್ಮ ಮಾಡ್ತಾರೆ ಜಸ್ಟ್ ತಿನ್ನೋದು ಮಾತ್ರ ನಮ್ ಕೆಲ್ಸ ಹ್ಮ ಏನೋ ಈಗ ಏನು ಇಲ್ಲ ಎಮರ್ಜೆನ್ಸಿ ಮಾಡ್ಲೇಬೇಕು ಅಂತಂಗ ಹಾ ಮಾಡ್ತೀನಿ ಬೇರೆ ಸಣ್ಣ ಪುಟ್ಟ ಅಡ ಮಾಡ್ಕತೀನಿ ಈ ಪಲ್ಯ ಎಲ್ಲ ಮಾಡಲ್ಲ ಸಿಂಪಲ್ಲಾಗಿ ಏನ್ ಬರುತ್ತೆ ಅದನ್ ಮಾಡ್ಕ ಮಾಡ್ಕೋತಾನೆ
ಹೌದ ನನ್ ರ ಮಾಮೂಲಿ ಅಡುಗೆಲ್ಲ ಮಾಡ್ತೀನಿ ಈ ಬಸ್ಲೆ ಸೊಪ್ಪ ಪು ನಂದ ಲೈಫ್ ಅಲ್ಲೇ ಇವತ್ತೇ ಫಸ್ಟ್ ಫಸ್ಟ್ ಟೈಮ ನಾನು ನೋಡಿದ ಅದು
ಹ್ಮ್ ಹ್ಮ ಬಸ್ಲೆ ಸೊಪ್ನ ಅದನ್ನ ಬೇಯಿಸಬಿಟ್ಟು ನಮ್ಮಅಮ್ಮ ಒಂಥರ ಬೇಯಿಸಬಿಟ್ಟು ಅದನ್ನ ಒಗ್ಗರಣೆ ಹಾಕಿ ಒಂತರ ಮಾಡ್ತಾರೆ ಸಾರ್ ತರ ಮಾಡ್ತಾರೆ ಬಟ್ ಅದು ತಿನಕ್ ಸಾಂಬಾರ್ ಅಲ್ಲಾ ಜಸ್ಟ್ ಬೇಸ್ ಬಸ್ಲೆೇ ಸೊಪ್ಪಿದೆಯಲ್ವಾ ಅದನ್ನ ಚೆನ್ನಾಗಿ ಬೇಯಿಸಬಿಟ್ಟು ತಗೊಳ್ಳೋದು ಯ ಬೇ ಬಿ ಶೋದಸ್ ಬಿಡೋದು ಶೋಶ ಸ ಆದ್ಮೇಲೆ ಅದನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಒಗಾರ್ನೆ ಮಾಮೂಲಿ ಏನು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸಾಸಿವೆ ಮೆಣಸಿನ್ಕಾಯಿ ಎಲ್ಲಾ ಹಾಕ್ಬಿಟ್ಟು ಸ್ವಲ್ಪ ಅದ ಒಗ್ಗರಣೆ ಆದ ಆಮೇಲೆ ಇದನ್ನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹ್ಮ ಚೆನ್ನಾಗಿ ಸ್ಮ್ಯಾಶ್ ಹಕೊಂಡ್ರೆ ಅದು ತಿನ್ನಕ್ ಒಂತರ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಹಾ ನಮ್ಮಮ್ಮಿ ಆತರ ಮಾಡ್ತಾರೆ ಜಸ್ಟ್ ನಾನು ಜಾಸ್ತಿ ಮಾಡಲ್ಲ ಅದನ್ನ
ಇಲ್ಲಾ ಮಾಡ್ತೀನಿ ಮಾಮೂಲಿ ಸೊಪ್ಪುಗಳೆಲ್ಲ ಮಾಡ್ತೀನಿ ಇವತ್ತೇ ಫಸ್ಟ್ ಏನದು ಸೊಪ್ಪಂದು ಕಡ್ಡಿಗಳಐ್ತಲ್ಲ ಇದು ಅದನ್ನು ಇಷ್ಟೊಾಗ್ಲೂ ಐತೆ ಸೊಪ್ಪು ಎಲೆ ನನ್ ಹೆಂಗಪ್ಪಾ ಇದನ್ನ ಕಟ್ ಮಾಡಿ ಒಗ್ಗರಣೆ ಹಾಕದು ಅದು ಯೋಚನೆ ಮಾಡ್ತಿದೆ ನೋಡ್ತೀನಿ ಹಗೆ ಮಾಡ್ತೀನಿ ಇವತ್ತು ಮಾಮೂಲಿ ಪಲ್ಯ ಥರಾನೇ ಮಾಡಿ ಮುದ್ದೆ ಮಾಡ್ಕೊಡ್ತೀನಿ ಹ್ಮ್ ಹಗೆ ಮಾಡ್ತೀನಿ
ಹೂ ಜಾಸ್ತಿ ಯಾವ್ಯಾವ ಅಡಿಗೆ ಮಾಡ್ತೀರಾ
ಹಾ
ಜಾಸ್ತಿ ಯಾವ್ಯಾವ ಅಡ್ಗೆ ಮನೇಲಿ ಮಾಡ್ತೀರಾ ಮಾಡ್ತಿರಂದೆ
ಮನೇಲಿ ಜಾಸ್ತಿ ಮಾಡದು ನಾನ್ ವೆಜ್
ನಾನ್ ವೆಜ್ ಮಾಡ್ತೀರಾ ನಾನು ನಾನ್ ವೆಜ್ ನಾನ್ ಜಾಸ್ತಿ ಸಾಂಬಾರ್ ಚಿಕನ್ ಸಾಂಬಾರ್ ಅದೆಲ್ಲ ಮಾಡಕ್ ಬರಲ್ಲ ಒಂದು ಚಿಕನ್ ಬಿರಿಯಾನಿ ಮಾತ್ರ ಒಂದ್ ಮಾಡ್ತಾ ತೀನ್ಷ್ಟೇ
ತಿರ ನೀವು
ಬಿರಿಯಾನಿ ಮಾಮೂಲಿ ಈಗ ಚಿಕನ್ ಎಲ್ಲ ವಾಶ್ ವಾಶ್ ಮಾಡಿ ಇಟ್ಕಳೋದು ಆಮೇಲೆ ವಗ್ರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹ್ಮ ಆದ್ರೂ ಮಸಾಲೆ ಐಟಮ್ಸ್ ಯಲ್ಲ ಬರುತ್ತಲ್ವಾ ಆ ಮೊಗ್ಗು ಪಲಾಾವ್ ಅ ಪಲಾವ್ ಎಲೆ ಸೋಂಕಾಲು ಎಲ್ಲಾ ಟ್ಟ ಒಗ್ಗರಣೆ ಮಾಡ್ಬಿಟ್ಟು ಈರುಳ್ಳಿ ಟಮಾಟ ಹಣ್ಣು ಅಮೇಲೆ ಅರುಶಿನ ಆ ಇದು ಯಾವ್ದಪ್ಪ ಆ ಅಸಿಮೆಣಸುಕಾಯಿ ಮತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಹಾಕ್ಬಿಟ್ಟು
ಹಾ ಇದು ರುಬ್ಬಕ್ಕೆ ಏನೇನ್ ಆಕ್ತೀರಾ
ಆಹ ರುಬ್ಬಕ್ಕೆ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾ ಚಕ್ಕೆ ಲವಂಗ ಮತ್ತೆ ಅಷ್ಟೇ ಅದನ್ನ ಚಕ್ಕೆ ಲವಂಗ ಅಲ್ಲ ಅದು ಎಣ್ಣೆೆಯಲ್ಲಿ ಒಗ್ಗರ್ನೆೆ ಮಾಡ್ತೀವಲ್ವಾ ಆವಾಗ್ಲೇ ಹಾಕ್ಬಿಡ್ತೀವಿ ಆಮೇಲೆ ಬೆಳ್ಳುಳ್ಳಿ ಮಾಮೂಲಿ ಹಸಿ ಶೂನ್ಯಯಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ ವೇಸ್ಟ್ ತರ ಮಾಡಿಟ್ಕೋತೀವಿ ತಿವಿ ಆಮೇಲೆ ಅದು ಡೈರೆಕ್ಟ್ ಒಗ್ಗರಣೆ ಆಗ್ತೀರಾ ಆಮೇಲೆ ಒಗ್ಗರಣೆ ಆದ್ಮೇಲೆ ಈ ಪೇಸ್ಟ್ ಅ ಎಲ್ಲ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಬಿಟ್ಟು
ಹಾ
ಟಮೋಟನ್ನಲ್ಲ ಹಾಕಿ ಚೆನ್ನಾಗಿ ಅದು ಚೆನ್ನಾಗ ಬೆಂದಾದ್ಮೇಲೆ ಮಾ ಮಾಮೂಲಿ ಚಿಕನ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಅದು ಅದು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಸ್ವಲ್ಪ ಬೇಕು ಬೆಂದೋಗ್ಬೇಕು ಆಮೇಲೆ
ತ್ರಿರಾ
ಅದಕ್ಕೆ ಬಿರಿಯಾನಿ ಮಸಾಲಾ ಅಂಗಡಿಯಲ್ಲಿ ಸಿಗುತ್ತಲ್ವಾ ಅದನ್ನೇ ಹಾಕೋತೀವಿ ಮಾಮೂಲಿ ತೇಜು ಬಿರಿಯಾನಿ ಪೌಡರ್ ಅಂದ್ರೆ ಚೆನ್ನಾಗಿ ಬರುತ್ತೆ ಹ್ಮ್ ಅದು ಅದ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಬೇರೆ ಮಸಾಲೆಗಿಂತ ಜಾಸ್ತಿ ಅದನ್ನ ಒಂದು ಪ್ರಿಫರ್ ಮಾಡ್ತೀವಿ ಅದನ್ನ ಹಾಕ್ಬಿಟ್ಟ ಹ್ಮ್ ಅದನ್ನ ಹಾಕ್ಬಿಟ್ಟು ಒಗ್ಗರ್ರಣೆ ಕೊಟ್ಬಿಟ್ಟು ಚಿಕನ್ ಎಲ್ಲಾ ಹಾಕಿ ಸ್ವಲ್ಪ ಇನೇನ್ ಬೇ ಚೆನ್ನಾಗಿ ಬೆಂತು ಅಂದ್ಮೇಲೆ
ಹ್ಮ್ ಹಾ ಒಂದ್ ನಿಮಿಷ ಮಾಡ್ತೀನಿ ಫೋನ್ ಬರ್ತೈತೆ ಒಂದೇ ಒಂದ ನಿಮಿಷ